ಹಲೋ
ಹಾ ಹೇಳ ಪಾರ್ವತಿ ಏನ್ ಮಾಡತಿ
ಏನ ಇಿಲ್ಲ ನೋಡಿ ಸು್ ಕುಂತೀರಿ ನೀ ಏನ್ ಮಾಡುತ್ತಿ
ನಾನು ಸುಮ್ ಕುಂತಿದ್ದೆ ನಾ ಎಷ್ಟಾದಯ್ತು
ಹಾ ನಾಸ್ತ ಅದು ಆಯ್ತು ನಿ್ದ
ಹಾ ನಾನು ಮಾಡ್ತೆೇ ನೋಡು ಏನ್ ಮಾಡಿರ್ ಸ್ಪೆಷಲ್ ಇವತ್ತು ನಾ ಹಾ ನಾವು ಚಿತ್ರನ ಒಪ್ಪಿಟ್ಟು
ಅ ನಾವುಪೇಟಾ
ಹ್ಮ್
ಮತ್ತೆ ಇನ್ನೂ ಪಲ್ಯ ಅನ್ನ ಮಾಡಿಲ್ಲ
ಇಲ್ಲ ಇವತ್ ಅಡ್ಗೆ ಮಾಡ್ಲಿಲ್ಲ ಇದು ನಿನ್ನದ ಸ್ವಲ್ಪ ರೈಸ್ ಉಳ್ದ ನೈಟ್ ಮಾಡಿದ್ದು
ಹ್ಞೂ
ಅದ್ರ ಸಲುವಾಗಿ ಅದಕ್ಕೆ ಒಗ್ಗರಣರಣೆ ಹಾಕಿ ಚಿತ್ರಾನ್ನ ಮಾಡ್ದ ಮತ್ತೆ ಅ್ ಸ್ವಲ್ಪೇ ಆತದಲ್ಲ ಈಗ ಇೂರಿಗೆ ಮತ್ತ್ ಕೆಳಗೆ ನಣ್ಣಾಗ ಅವ್ರಿಗೆ ಬೇಕಂತ ಹೇಳಿ ಉಪ್ಪಿಟ್ಟು ಮಾಡ್ದ
ಅವ್ರು ತಾಳಗ ನ ಅಣ್ಣದ್ರರಿಗೆ ಭ ಬಿ ನೀನ್ನೇ ಮಾಡ್ಕೊಡ್ತೆವೆ
ಹ್ಮ್ ಹೌದ್
ಹ್ಮ್ ಹ್ಮ್ ಹ್ಮ್ ಅಣ್ಣ ನ್ ಕೆಲ್ಸ ಮೇಲೆಗಾರ
ಈ ಇಲ್ಲ ಎಡಿಟ್ಕ್ ಮಾಡ್ಕೊತ್ ಕುಂತಾರ
ಹೌದಾ ಇವಾಗ ಜಾಸ್ತಿ ಕೆಲಸ ಇರ್ಲಿಕ್ಕಿಲ್ಲ ಮಮದ್ವಿ ಅದೆ ಎಲ್ಲ ಮುಗ್ದಾವಲ್ಲ ಫಂಕ್ಷನ್ಗಳು
ಹೌದು ಈಗ್ ಬರ ಎಡಿ ಅವತ್ತರದ ಎಡಿಟ್ ಮಾಡಾವ ಅವವ
ಹ್ಮ್
ಹ್ಮ್ ಅದ್ರ ಸಲುವಾಗಿ ಅದೇ ಮಾಡ್ಕೊಂತ ಕುತಾರ್ ನೋಡ
ನೀ ಏನ್ ಮಾಡರ್ತೀವಿ
ನಾ
ಹ್ಮ್
ನಾ ಗೇಮ್ ಮಾಡ್ಕೊತ
ಏ ಗೇಮ್ ಮಾಡ್ಕೊಂಡು ಕೊತೀವಿ
ಹ್ಮ
ತಮ್ಮ ಕೀಣ ಅಂತ ಹಚಿರ ಆರಾಮ್ರ
ಹಾ ಹ ಆರಾಮರ ಅವ ಏನ್ ಜೋರ್ ಅದ ಔದು ಹಾ
ಬ್ಯ್
ಯಾಕಂದ್ರ ಏನು ಹೇಳಿ ಜೋರ ಅದ
ಅವ್ರ ಮಮ್ಮಿಗ್ ಹುಷಾರಿಲ್ಲಾಂದೆಲ್ಲ ಕಮ್ಮ ಆಯ್ತಾ
ಹ್ಮ್ ಕಮ್ಮಿ ಆಗದು ಅಂದ್ರ ಸ್ವಲ್ಪ ಇರದೆೇ ಅಲ್ಲ ಅದು ಅಂದ್ರ ನಾರ್ಮಲ್ ಹರ ಐ್
ಹ್ಮ ಹ ಇನ್ನೊಬ್ಬ ಸುಯಿಲ್
ಹ್ಮ್ ಅವನು ಅವಂದು ಚಲೋ ಅದ ಅವರು ಏನೋ ಮನೆ ಕಟ್ಸತಾರನಏನೋ ಬೋರಗಿರ ಅಕ್ಷರ ಹ್ಮ್ ಹ್ಮ್
ಇ ಅಂದ್ರೆ ಕೆಲ್ಸ ಮಾಡದಿದೆ
ಏನು
ನನ್ನ ಕೆಲ್ಸ ಮಾಡ್ಬೇಕಂದ್ರ
ಯಾರು ನಾ
ಹ್ಮ
ಇಲ್ಲ ಇದು ಬ ಇದು ಆಗ್ಯದ ಭಟ್ಟಿಬಾಂಡೆ ಎಲ್ಲ ಆಗ್ಯಾವ
ಎಲ್ಲ ಮಾಡ್ಕೊತವಿ ಇಲ್ಡಿನೇ ಮಾಡಿಯಲ್ಲ ಇವತ್ತ
ದಿನ ಜಲ್ದಿನೇ ಮಾಡ್ತೀನಿ
ಹು
ಹ್ಮ
ಇ ಜಲ್ದಿ ಉಊಡ್ಡ ಕೆಲಸ ಎಲ್ಲಾ ಮಾಡ್ಕೊಂಡು ಸುಮ್ಮಿ ನಿವನ್ಕತಿ
ಹ್ಮ್
ಮತ್ತೇ ನಡ್ದಾ.
ಏನ ಇಲ್ ನೋಡು ಸುಮ್ ಕುಂದ್ರದು. ಮಕ್ಕಳದು ಉಣ್ಣದು.
ಹನ್ನ ಮಕ್ಕಲ್ಲ ಹಸ್ತಿ ನಂದ ಹಸ ದ.
ಹ ಡಿಲವರಿ.
ಮಾಡಡಿಲ್ಲ.
ಹ್ಮ ಹ್ಮ
ಯರ್ ಹಚ್ಚರು
ಇಲ್ಲವಾ ನಿಂದ
ಇಲ್ಲ ಹಚ್ಚಿಲ್ಲ ನಾನ ಅದಾದ್ ನಂತರ ಇತ್ತಿಲ್ಲ ಮತ್ತ ಕ್ಲಾಸ್ ಮಾಡಕ್ ಹೋ್ತೀನಗಿರು
ಹಾ ಹಾ ಹಾ
ಇ ಮೆ ಹಚ್ಚಿದವರಾಗಿ
ನಾನು ಹಚ್ಚಿಲ್ಲ ನೋಡು
ಹ್ಮ್ ಹ್ಮ್
ಹ್ಮ್ ಅದು ಏನ ಅದು ಇದ್ರ ಸಂಬಂಧ ಹಚ್ಬೇಕಂದಿದಲ್ಲ ಮತ್ತ
ಹ್ಮ್
ಅದೇನ್ ಅದು ಆಗ್ಲಾ ಅದದ ಕರ ಇವರು ನಮ್ಮ್ ಮನೆಯವ್ರ ಬೇಡ ಅನ್ನಾಕತ್ತಾರ
ಊಟ
ನಾ ಹೋಗಿ ಕೇಳ ಕೇಳಬೇಕು ಅಂತ ಅವ ಅಂತನ್ ಸರ ಇವ್ರದ್ರ ಬ್ಯಾಡ ನೀ ಹೋಗ್ ಕೇಳ್ಬೇಡ ಅವ ಬರ್ತಿದ ಅಂದ್ರ ಬಾ ಅಂತ ಹೇಳು ಆವಾ ಅವನಿ ಕಲ್ತಕೇಳ್ರಿ ಅವ್ರ್ ಯಾಕ್ ಬರ್ತಾರ ಹೇಳು ನಮ್ದ ಕೆಲ್ಸಕ್ಕ ಹ ಸಾರ
ಸರ್ ಅವ್ರ್ ಯಾಕ್ ಬರ್ತಾರ ನಿನ್ ಆಗತ್ತದ ಅದು
ಹ್ಮ
ಹೌದಾ
ಹೀಗೆ ಎಂತವ್ರು ಕೂಡ ಏನ್ ಮಾಡಕ
ಹ್ಮ್ ಹ್ಮ್
ಎಂದ್ರ ಸಮುದ್ರ ಸುಮಕುತ್ತೇ ನಾ ಏನ್ ಮಾಡ್ಲಿ
ಅಂದ್ರೆ ಅದ ಕೇಳಿಲ್ಲ ಇನ್ನ
ಹ್ಮ್ ಹಾ ಹ್ಮ
ಮೂರು ತಿಂಗಳು ಆಯ್ತಲ್ಲ ಮೂರು ತಿಂಗಳ ಆದ ನಂತರ ಅವರು ಫೋನ್ ಮಾಡಿ ಕೇಳ ಅಂದತಿದಾರಲ್ಲ
ಯಾರು
ಸರ್
ಏನ್ ಮೂರ್ ತಿಂಗಳು
ಸಂಗಮೇಶ್ರ ಅದು ಎಕ್ಸಾಮ್ದು ಇದು ಕೊಡ್ತೀನಿ ಅಂದಿದ್ರಲಾ
ಹ್ಮ್
ಅದಕ್ಕೆ
ಕೇಳ್ಬೇಕು
ಹಾ ಎಲ್ಲರೂ ಒಂದಿನ ಕ ಕೂಡಿ ಕೇಳ್ಬೇಕು
ನಂದೇನ್ ಬರ್ಲ.
ಹಾ ಅದೇ ನಾವ ಎಲ್ಲರೂ ಕೂಡ ಕೇಳ್ಬೇಕು.
ಹ್ಮ್
ಅದನ್ನೇ ನೋಡ್ಬೇಕು ಒಂದ್ಸಾರಿ ಕಾಲ್ ಮಾಡ್ಬೇಕು.
ಎಲ್ರೂ ಕೂಡ ಮಾತಾಡ್ಕೊಂಡು ಹಚ್ಚ್ರರಿ ಸರ್ ಎಲ್ಲರೂ ಇದೀವ್ರಿ ಕಾನ್ಫಿರೆನಸ್. ಯಾವಾಗ ಕೊಡ್ತೀರಿ ಅಂತ ಕ ಕೇಳ್ಬೇಕು.
ಅದೇ ಕೇಳ್ಬೇಕು ಅದು ಇರ್ಲಿಲ್ಲ ಅಂದ್ರೆ ಎಕ್ಸಾಮ್ ಬರ್ದ ವೇಷ್ಟ. ಅದು ಎ ತರ ಇದು ಆಗ್ಬಿಡ್. ಎಕ್ಸಾಮ ಬರ್ದು ಇದಾ ಬಿಡ್ತದೂತ ಯೂಸ್ ಇಲ್ಲಾ ಅಂತಾ.
ಹ್ಮ್ ಅದು ಕೇಳಿಲ್ಲ ಅಂದ್ರ ಹಂಗೆ ಆಗ್ತದ ಮತ್ತೆ.
ಹ್ಮ್
ಹ್ಮ
ಮತ್ತ ಏನ್ ಸಮಾಚಾರ
ಏನಲ್ಲಪ್ಪಾ ಕ್ಯಾಮ್ ಬರ ಆತದವರ ಕ್ಯಾಮ್ ಹತ್ತದ
ಹ ಮಗ್ ತೋರ್ಸ್ಕೋಬೇಕಲ್ಲ ಆಸ್ಪತ್ರೆಗೆ.
ನೀ ಯವ್ವಾ. ವಷ್ಟ ಸಂಂದ ಯಾರ
ಜಾಸ್ತಿ ಆಯ್ತಂದ್ರ ಅದೇ.
ಅದು ಖರದ ಒಂದು ಗೋಲಿ ತೋತನಿ ಅದು ಟಸ್ಕಿ ಅತ್ ಬರ್ತದ.
ಹ್ಞೂ. ಇಲ್ಲಾಂದ್ರೆ ಅಲ್ಲಿ ಅಂಗಡಿದಾಗ ಇದು ಸಿಕ್ತದ ನೋಡೋದು ದವಾ ಟೈಪ್.
ಹತ್ತ ಹ್ಮ್ ಔಷಧ
ಹಾ ಔಷಧ ಅದ್ ಔಷಷ ಸಿಗ್ತದ ತಗೋ ಅದನ್ನ ಕಮ್ಮಿ ಆಗ್ತದೆ.
ಆಲ್ಮೋಸ್ಟ್ ನಾ ಮನ್ಯಾಗೆ ಕಮ್ಮಿ ಮಾಡ್ಕೊಳಕ್ ನೋಡ್ತೀನಿ.
ಹ್ಮ್...
ಅದು ನನ್ ಕೈ ಮೀರ್ ಹೋದ್ರೆ. ತರ್ತೀನಿ ಈಗ ಈಗ ಏನ್ ಮಾಡಿದ್ದಂದೀನಿ ಈಗ. ಫಂಕ್ಷನ್ಗಳು ಬುಕಲೋಗಾ. ಅ್ಯವ ನಮ್ಮ್ ಮನ್ಯನ್ ಕಾರ್ಯಕ್ರಮ ಬ ಬಾಳ ಅದಕ್ಕೆ
ಹಾ ಅದು ಶಾಲ ಹಚ್ಚದ ಹೋಗದ್ದ ಅಂತ ಅಂದಿದ್ದ್ಯಲ್ಲ.
ಹ್ಮ್
ಯಾವಾಗ ಹೋಗತಿ
ಯಾವಾಗ ಇಪ್ಪತ್ತೊಂದು ಕದ
ತೊಂದಕ್ಕ
ಹ್ಮ್
ಹ್ಮ್ ಹೋಗ ಹೋಗ್ಬೇಕಂದ್ರ.
ಹ್ಮ್ ಹಲಿಲ್ಲ ಅಂದ್ರೆ ಹಂಗ.
ಹ್ಮ
ನನ್ ಮಕ್ಳು ಅದವಾ.
ಹ ಹೋಗಿ ಯಾವಾಗ ಬರದು.
ಹ್ಮ್
ಹೋಗಿ ಯಾವಾಗ ಬರೋದು.
ಹೋಗಿ ಅವ ಇಲ್ಲಿ ಅದ ಈ ಊರಗೆ.
ಈವರಗೆ ನಿಮ್ಮ ಊರಾಗ
ಹಾ
ನಾವ್ ಎಲ್ಲಿ ಬೇರೆ ಕಡೆ ಅದ ಅನ್ಕೊಂಡಿದ್ದೀವಿ
ಇಲ್ಲ ಇಲ್ಲ ನಮ್ಮ ಉರಾಗ ಅದ ಅದಕ್ಕೆ ನಾನ್ ಟೆನ್ಷನ್ ಇಲ್ಲಪ್ಪ ಹೋಗದು ಬರೋದು
ಹ್ಮ್ ನನ್ ಊಟ ಮಾಡ್ಯಾರ
ಹ್ಮ್ಮ್
ಹ್ಮ್ ಹ್ಮ್ ಅಂದ್ರೆ ಅವ್ರರು ಕೆಲ್ಸ ಮಾಡ್ಕೋದ ಕುೂಂತಾರೆ
ಹಾ
ನೀನು ಹಂಗೆ ಮಾಡ್ತಲಾ
ಹ್ಮ್ ಮಾಡದು
ಈಗ ಯಾವ್ದು ಕೆಲ್ಸ ಬಂದಿಲ್ಲ.
ಈಗ ಏನು ಇಲ್ ನೋಡು. ಮೊನ್ನೆನೇ ಇದು ಒಂದ ಮೂರ್ ಫೋಟೋ ಇದವ ಅವು ಡೆತ್ ಫೋಟೋ ಅದ ಇದ್ದವ
ಹ್ಮ್ಮ್
ಮಾಡ್ಕೊಟ್ಟೀನಿ ಆಯ್ತು ಈಗೆನು ಯಾವಿಲ್ಲ.
ಈಗ ಅಣ್ಣಂತರ ನೀ ಮಾಡಲ್ಲೇನು
ಮಾಡ್ತೇನಿ ಅದು ಜಾಸ್ತಿ ನಾನು ಕೊಡಲ್ಲವರು ಪ್ರಿಂಟಿಗೆ
ಗೊತ್ತಾಗಲ್ಲಂದ
ಇನ್ನು ಅವ್ರಷ್ಟು ಪರ್ಫೆಕ್ಟ್ ಇಲ್ಲ.
ಹಾ ಹಾ
ಅವ್ರ ಬಾಳ್ ಪರ್ಫೆಕ್ಟ್ ಆಗ್ಯಾರ.
ಹ್ಮ್ ಹ್ಮ್ ಎಷ್ಟು ವರ್ಷ ಐತ್ ಮಾಡತರು
ನನ್ ಆ ಫೋ ಎಡಿಟ್ ಮಾಡ್ತಿದ್ದಿಲ್ ಫಸ್ಟ್ ಬರ ತಗದ ಮಾಡ್ತರು ಅದು ಹನ್ನೆರಡು ವರ್ಷ
ಮೊದಲು ಇದ ಮಾಡ ಟೈಮ್ದಾಗ ಎಡಿಟ್ ಮಾಡಕ ಬೇರೆ ಕಡೆ ಒಂದು ಕಡೆ ಕೊಡ್ತರೇನು
ಹಾ ಗುಲ್ಬರ್ಗಕ ಕೊಡ್ತಿರು.
ಹಾ ಈಗೆಲ್ಲಾ ಇವರೇ ಮಾಡ್ತಾರ ಹಂಗ್ ಮಾಡ್ರೆ ಸ್ವಲ್ಪ ಪೊ ಉಳಿಬೋದೇನೋ ಅವ್ರಿಗೆ
ಹ್ಮ್ ಭಾಳ ಉಳಿತ
ಹ್ಞೂ ಹ್ಞೂ.
ಹು ಅವ್ರರಿಗೆ ನಾಕೈದು ಸಾವಿರ ರೂಪಾಯ ಕೊಡಬೇಕಾಗಿತ್ತು ನಾವು ಎಡಿಟ್.
ಹ್ಮ ಒ ಒಂದು ಒಂದ ಇದಕ್ಕೆ.
ಹಾ ಮತ್ ಅವೆ ನಾಕೈದ ಸಾವಿರ ರೂಪಾಯಿ ಒಂದ್ರಲಿಂದ ನಮಗ ಉಳತಿತ್ತ ಮತ್ ಚಲೋ ಅಲ್ಲ.
ಹ ಒಂದ್ ಹತ್ ಅದು ಅಂದ್ರೆ ಅವೇ ಎಷ್ಟು ಆತದ.
ಹು
ಹ್ಞೂ
ಅದಕ್ಕೆ
ನೀನು ಕಲಿ ಇನ್ನೊಂದ್ ಸ್ವಲ್ಪ ಜಾಸ್ತಿ
ಇಲ್ಲ ನಾನು ಮಾಡ ಮಾಡಲತ್ತಲು ಮಾಡ್ತೀನಿ ಆದ್ರ ಏನ್ ಗೊತ್ತ ನನ್ ಮಾಡೀವು ಅಪ್ಯಾಸುಮ್ ಇರ್ತಾವ ಎಲ್ಲಿೂ. ಹ್ ಜಾಸ್ತಿ ಫೋಟೋ ಫ್ರೇಮ್ ಅದು ನಡತಾವ.
ಹ್ಞೂ.
ಹ್ಮ್ ಇದು ಬರ್ಲ್ಲ.
ನೀನು ಕಲಿ ಹಂಗೆ ಆಡ್ತದ.
ಹ್ಮ್ ಕಲತ.
ಹ್ಮ್ ಹ್ಮ್ಮ್
ಹ್ಮ್
ಮತ್ತ.
ಏನಿಲ್ಲ ನೋಡು ಹೇಳ್ಬೇಕ್ ನೀನ್ನ.
ಚಿನ್ನಿ ಬಂದಿಲ್ಲ ಇನ್ನ ಊರಿಂದ.
ಹ್ಮ್ ನಾಳೆ ಬರ್ತಾಳಂತ.
ಹ್ಮ್ ಹ್ಮ್.
ಹ್ಮ್.
ಅಡ್ಮಿಶನ್ ಮಾಡು ಸಾಲಿದು.
ಆ.
ಸಾಲಿಗೆ ಹಸ್ತೀನಿ ಅಂದಿನೋಳ ಹಚ್ಚಿದಾಳ..
ಹ್ಮ ಹಚ್ಚಳ
ನಿಮ್ಮೂರಗೆ ದ್ದಿನ್ನ ಹೋಗೋದು ಬರದು
ಹಾ ಅದ್ರ್ ಸಂಬಂಧ ಇಲ್ಲೇ ಮಾಡಳಕಿನು
ಹ್ಮ್.
ಅಂದ್ರ. ಸೊಮ್ಮ ಈಗ ಈಗ ನೋಡು ಅವ್ರ ಮಮ್ಮಿಗ್ ಬಿ ಹೆಲ್ಪ್ ಆತದಕ ಈಗ ಸಾಲಿ ಒಳಗಟ ಇಂಟ್ರೆಸ್ಟ್ ಇಲ್ಲ.
ಹ್ಮ್.
ಹ್ಮ್ ಅದರ ಸಂಬಂಧ ಇಲ್ಲೇ ಮಾಡ್ಯಾಳ ಹ್ಮ್-
ಹ್ಮ್ ಹ್ಮ್ ಅಂದ್ರೆ ಇನ್ನ ಊರಿಂದ ಬದ್ನ ನಂತ್ರ ಮತ್ತೆ ಮುಂದೆ ಹೊಗವ.
ಹ್ಮ್.
ಊರಿಂದ ಬಂದ ನಂತರ ಮತ್ತ ಹೋತಾಳ.
ಎಲ್ಲೇ -
ಇಲ್ಲ ಊರಿಂದ ಬಂದ್ ನಂತರ ಮತ್ತ ಕಾಲೇಜ್ಅ
ಹಾ ಎಡ್ಮಿಷನ್ ಅದೆಲ್ಲ ಮಾಡಿ ಬಂದಳ ಹ್ಮ್ -
ತಿಂತನ ನಿಂಗ ಆಮೆಲ.
ಹ ಹಾ ಹಚ್ ಹಚ್